ಹಾ ಹೇಳು ಏನೋ ಮಾಡ್ತಿದೀಯ ಏಏನ್ ಮಾಡೋಣ ಅ ಬಾಯ ಕುಂತಿದ್ದ ಸುಮ್ನೆ
ಮತ್ತೇನ್ ಸಮಾಚಾರ
ಹೇಳ್ಬೇಕು ಎಕ್ಸಾಮ್ ಹೆಂಗ್ ಬರ್ದೆ
ಮಸ್ತತ್ ನೀನು
ಹೆಂಗಿತ್ತು
ಹಾ ಬೇಗ ಬಂದೆ ಎ ಅವಲ್ಲ ಬೇಗದ್ ಬಂದ ನಾನ್ದ್ಮೇಲೆ ಇದದ್ ಬಂದ ನೀನು ಇಲ್ಲ ಅಲ್ಲೇ ಕುಂತಿದ್ದ
ನಾನು ನಾನ ಏನ್ ಮಾಡ್್ದ ಒಂದೊಂದ ಡಾಟ್ ಇಟ್ಟ ಇಲ್ಲ ಮುಗ್ಸೋದಕ್ಕೆ ಟ್ಟಿದ್ಮೇಲೆ ನೀಟಾಗಿ ಲಾಸ್ಟಿಗೆ ಮಲ್ಕೊಂಡು ಆಕ್ದೆ ಎಲ್ಲ ಡಟ್ನು ಫೋನ್ ಬರ್ತಿದೆ ಒಂದು ಚೂರು ವಾಯ್ಸ್ ಬರ್ತಿಲ್ವ ನಿಮ್ದು ಇ ಈಗ ಬರತೈತ ಸೌಂಡ್
ಹ ಕೇಳಿಸತಿದೆ
ಕೇಳಸ್ತಿಲ್ವಾ
ಹ್ಮ್ ನಿಮ್ಮ ಮನೇಲಿ ಮಾತಾಡೋದ ಕೇಳಿಸ್ತಿದ್ದೆ ನಂಗೆ ನಿಮ್ಮ ಅಬ್ಬಾಜಿ ಬೈತ್ ನಿಮ್ಮ್ ಅಪ್ಪನ ಬೈತಿದ್ಯಲ್ಲ
ಹ ಜಗಳ ಆಡ್ತ
ನೀನು ಬಾಲ್ಕನಿಗೆ ಹೋಗು ರೂಮ್ ಬಾಗಲಾಕಿದ್ರು ಕೆಳ್ಸುತ್ತ ಸೌಂಡು
ಹಂಗೆ ಹಂಗೆ ಇರು ಹಾ ಈಗ ಹೇಳು ಈಗ ನಾ ರೂಮ್ ಇಲ್ಲ ಕಣ ನಂಗೆ ಹಾಲಲ್ಲಿ ಇರೋದು ನಾನು
ಹಾಲಲ್ಲಿ ಇದೆಯಾ ರೂಮಲ್ ಜಗಳಾ ಆಡ್ತಾವ್ರೆ
ಹಾ
ಹಂಗ್ ಕೆೇಳಿಸ್ತಿದ್ದೆ ಗೊತ್ತಾ ನಿನ್ ಮಾತಾಡೋದು ಹೊಡ್ದ ಹೊಡ್ದ ಹಂಗೆ ಕೇಳಿಸ್ತಿದ್ದ ಬ್ಯಾಗ್ ಗ್ರೌಂಡ್ ಅಲ್ಲಿ ಬೈ ಫಿಫ್ಟೀನ್ ಮಿನಿಟ್ಸ್ ಮಾತಾಡೋಣ
ಹಾ ಇವತ್ತ ಫಿಫ್ಟೀನ್ ಮಿನಿಟ್ಸ್ ಮಾತಾಡಿ ಆಮೇಲೆ ಇದ ಮಾಡೋದು ಹ್ಮ್ ಅದೇ ಏನ್ ಹೇಳ್ತಿದ್ದ ಡೊಡ್ ಡಾಡ್ ಆಗ್ತ ಫಸ್ಟ್ ಎಲ್ಲ ಡಾಟ್ ಡಾಟ್ ಟಾಕಿ ಆಮ ಆಮೇಲೆ ಮಲ್ಕಂಡೆ ನಿಧಾನಕ್ಕ್ ರೌಂಡ್ ಅಪ್ ಮಾಡ್ತಾ ರ್ರೌಂಡ್ ಅಪ್ ಮಾಡ್ತಾ ಬರ್ತ ತ್ತ ಇದ್ದೆ
ಹಾ ನಾನದ ನಾನದ್ದೋಗಿದ್ದ್ ನೋಡ್ಬಿಟ್ಟು ಬಗ ಆಗ ಬಂದ್ಬಿಟ.
ಹ ಎಲ್ಲಾರು ಕುಂತರ್ರುವ ಫಸ್ಟ್ ಲಾಸ್ಟ್ವರ್ಗೂ ಕುಂತಿರ್ಬೇಕ ನೀನು.
ಹಾ ಇಲ್ಲ ಇಲ್ಲ ಇಲ್ಲ ಹ್ಮ ಎಲ್ಲ ಅಷ್ಟೊತ್ತಿಗೆ ಹಾಕಿದನೆ ನಾನ ಆಲ್ರೆಡಿ. ಆಮೇಲ್ ನೀನ್ ಎದ್ದೋದಲ್ಲ ಅದ ಅದಕ್ಕೆ ಸುಮ ನಾನು ಎದ್ದ ಬಂದ ಇದ್ದೇ ಮಾಡೋಣ.
ಹ್ಮ್ ಸಿ ಎಸ್ ಅವ್ರ ಯಾರಾದ್ರು ಇದ್ದಿದ್ರೆ. ನಾನೇ ಫಸ್ಟ್ ಎದ ಬತಿದ್ದು ಅನ್ಸುತ್ತೆ ಏ ಇವನ್ ನಾನ್ ಬೇಗ ನಾನ್ ಏನ್ ಅಂದನ್ಕೊಂಡೆ ಬೇಗ ಇದ್ದೋಗನಂತ ಪಟಾ ಪಫಟಂಡಟಿಕ್ಾಕ್ತೀನಿ ಅಷ್ಟೊತ್ತಿಗ್ ಬರ್ದೇವನ ಅವನು ಉದಯ್.
ಒಹ್.
ಹ್ಮ್ ನಾನ್ ಫಾಸ್ಟ್ ಆಗಿ ಎದ್ದ ಬರನ ಅಂತವ.
ಮಾಡ್ತಿದ್ದೀನಿ ಅಷ್ಟದಗ ಅವನ್ ಬರ್ದೆ ಅವ್ನೆ. ನೋಡು ಅವ್ರು ನಾವವು ಕಂಪಿಟೇಷನ್ ಅವ್ರು ನಾವು ಕಾಂಪಿಟೇಷನ್ ಕೊಡ್ತೀವವಿ ಅಾ
ಹಾ.
ಅವರು ನಾವು ಹೆಂಗ್ ಕಾಂಪಿಟೇಷನ್ ಕೊಡ್ತಾರ ನೋಡ ಅವರು ಸಿ ಎ ಮೆಕ್ಯಾನಿಕಲ್ ಅವರು ಮತ್ತೆ. ಸಿವಿಲ್ ಅವರು ಪಂಟ್ರಗಳಕಲ್ಲ.
ಹ್ಮ್ ಏನ್ ಮಾಡಕ್ಗಲ್ಲ. ಈಗಾ ನಾವು ಹ್ಮ.
ಓದಕ. ಬೈ ನಾನು ಪ್ಲಾನ್ ಹಾಕಿರೋದು ಕುಶಾಲನಗರ.
ಕುಶಾಲ ನಗರ ಹ್ಮ. ಕೇರಳದಲ್ಲೆಲ್ಲ ಹೆಂಗ್ ಬಿಳ್ತತೆ.
ನೀನುಲೋ ಏಲ ಬಜೆಟ್ಂಡಿ ನಾನ ಸುಮ್ನೆ ದುಡ್ಡು ವೇಷ್ಟ
ಅಯ್ ಕೇರಳದಲ್ಲಿ ಬೆಟ್ಟಗಳು ಗುಡ್ಡಗಳು ಬೀಳ್ತಾ ಇದ್ದಾವ ಅಂತ ಹೇಳಿದ್ದು.
ಹ ಈ ಆದ್ರೂ
ಹಾ.
ಈ ಕಡೆ ಚಳಿನೂ ಅಯ್ತಿಲ್ಲ ಇ ಕಡೆ ಸೆ ಸೆಕೇನು ಆಯ್
ಅ ನನಗ್ ಫುಲ್ ಚಳಿ ಪಂಚ್ ಹಡ್ಗಂ ಕೂತಿನ ಅಲ್ಲಿ.
ಅದಕ್ಕೆ ಜಳಿ ಆ್ತರೋದು.
ಹ್ಮ ಅಲ್ಲ ಚಳಿ ಕೇಳ್ತಯಾ.
ನಾನ್ ಕುಶಾಾಲ ನಗರ ಅಂತ ಕುಶಾಲ ನಗರ ಒಳ್ಳೊಳ್ಳೆ ಪ್ಲೇಸ್ ಇದಾವಲ್ಲ.
ಕುಶಾಲನಗರ ಕೂರ್ಗಿಗೆ ಸೇರೋದು ಕೂರ್ಗಿಂದ ಸ್ವಲ್ಪ ಹಿಂದೆ ಕುಶಾಲನಗರ.
ನಾನ್ ಕುಶಾಲ್ ನಗರ ಅಂತ ನಾನು.
ಹ್ಮ ಎರ ಎಲ್ಲೋ ಕು ಕುಶಾಲನಗರ ಆಗಿದ್ಮೇಲೆನೆ ಕುರ್ಗ ಬರೋದು.
ನೀನ್ ನಾಳೆ ಸಂಜೆ ಒಳಗೆ ಕನ್ಫರ್ಮ್ ಮಾಡೋ.
ನ ನಾನ್ ನೋಡ್ತೀನಪ್ಪಾ ನಾನ್ ನೋಡ್ತೀನಪ್ಪಾ.
ಮನೇಲಿ ಇದೇನ ಅಂದೇ.
ನಾಳೆ ಸಂಜೆ ಒಳಗೆ ಕನ್ಫರ್ಮ್ ಮಾಡುವಂದೆ ಕಣೋ ನಾನು.
ಹಾ ಅದೇ ನಾಳೆ ಸಂಜೆ ಹೇಳಂತರ ಅದದು.
ನೀನ್ ಕನ್ಫರ್ಮ್ ಮಾಡಿ ಹೇಳ ನಂಗೆ ಎಕ್ಸಾಮ್ ಬರಯ ಹ್ತಿವಲ್ಲ ಅವತ್ ಕನ್ಫರ್ಮ್ ಮಾಡ್ ಕಳನ ಚಾರದ ಬತಾನ ಅನ್ ಣ ಹ್ಮ ಹ ಅವನ್ ಒಬ್ಬನ್ ಕರ್ ಕೊಳನ.
ಹ್ಮ್.
ಪೌನವರ್ ಡೌಟ್.
ಹ್ಮ್.
ಹ್ಮ ಇನ್ ಚೋಟ ಬತಾನೆ.
ಹ್ಮ್.
ನಾನೋ.
ನಾನು.
ಹ್ಮ್ ನೀನ್ ಸುದೀಪು ಕರ್ಕಾ.
ಹ ಬರಲ್ಲಿ.
ಕೇೇಳಿದ.
ನಾನ್ ಅನ್ಕೊಂಡಂಗ ಬರಲ್ಲ ಅವ್ ನಮ ಜೊತೆ
ಹೇಳು ನೀನ್ ಕರ್ಕ ನಾನ್ ಕೇಳಕವಲ್ಲ ಅವನ್ನ ನೀನ್ ಕೇಳಿ ಕರ್ಕ. ನಕ್ಕಿ ನಕ್ಕಿ ಅವರು ಗತ್ತರ್ಕಂಡಾ. ಬಂದೇ ಬತ್ತಾರ ಅವರು ಗಾಡಿ ಎತ್ಕೋತೀನಿ ಅಂತೆಲ್ಲ ಹೇಳ್ತಿ.
ನಿಿಕ್ಕಿನ ಲಿಕ್ಕಿನ ಎ. ನನ್ನೇನೋ ಇವನ್ ಇವನ್ ನಿತಿ ನನ್ ಕಂಡ.
ನಿತ್ಯನ್ಥ ಅವರೆಲ್ಲ.
ಅವ್ರಲ್ಲ ನಮ್ಗೆ ಸೆಟ್ ಆಗಲ್ಲ ಅಂತೆ ಅಲ್ಲ.
ಸ ನಂಗ್ ಬಾಡ ಅವರು ಎಲ್ಲಾ.
ಹ ಹಾ.
ಲಿಕ್ಕಿ ಹೊರಟವಾನನೆ ಲಿಕ್ಕಿ ಮೊದ್ೇ ಹೇಳ್ತಿದ್ದ ಅಲ್ಲೋ ಟ್ರಿಪ್ ಇದ್ರೆ ನೋಡರ್ಲ ಹೋಗೋಣ ಅಂತ.
ಹ ಹಾ.
ಕರೆಂಟ್ ಯ್ತಲೋ.
ಆಯ್ತಾ ಕರೆಂಟ್
ಹ್ಮ್.
ಹ್ಮ್ ಹ್ಮ್ ನಮ್ದು ಕರೆಂಟ್ ಗಿರಂಟ್ು ಏನು ಮಂಗಲ್ಲಪ್ಪ ಅಷ್ಟು ಬೇಗ.
ಇ ಇಂಡಸ್ಟ್ರಿಯಲ್ ಝೋನ್ ಅಲ್ವಾ.
ಹ್ಮ್.
ಇಲ್ಲ ಕೆಲ್ಸ ಮಾಡುವ ನಾಳೆ ಕನ್ಫರ್ಮ್ ಮಾಡುವ. ಯಾವ್ ಟ್ರಿಪ್ು ಯಾವ್ ರೂಟ ಅಂತ ಕನ್ಫರ್ಮ್ ಮಾಡು.
ಅದ್ನ ನಾನು ಈಗ ಸರ್ಚ್ ಮಾಡ್ತಿದೀನೋ ಯಾವ್ದ್ದ ಇದೆ ಯಾವ್ದ್ಯಾವ್ದಿಲ್ಲ. ನಾವೆಲ್ಲೆಲ್ಲಿಗೆ ಹೋಗಿದ್ವಿ ಅದನ್ನೆಲ್ಲ ಮ್ಯಾಪ್ ಮಾಡಿ ಇಟ್ಟಿರ್ತೀನಿ. ಹ್ಮ.
ನೀನ್ ಹೇಳ ಹೇಳ್ಬಿಟ್ಟು ನನ್ಗೆ ನಾಳೆ ಸಂಜೆ ಒಳಗೆ ಹೇಳಿದ್ರೆ ಶುಕ್ರವಾರ ಬಯೋಲಜಿ ಬರಿತೀವಲ್ಲಾ.
ಹ್ಮ ಹ್ಮ್.
ಅವತ್ತ ಹ ಬೆಳಗ್ಗೆ ಸ್ಲಾನ ಹೋಗಬಿಟ್ಟ ನ ಗಾಡಿಸ್ೊಂಡ
ಹ್ಮ್ ಹ್ಮ್ ಹ್ಮ್ ಹ್ಮ್.
ಹ್ಮ ಅಂದ್ರೆ.
ಹ್ಮ್ ಫಾರೆಸ್ಟ್ ಚೆಕ್ ಪೋಸ್ಟ್. ನೋಡ ಅಂತಡಿ ವಾಗಣ ಮಿಸ್ ಮಾಡ ಬೇಳ ಈ ಸತಿ.
ಹೂ ಅಂದ್ರೆ ಹ್ಿಕ್ಕಿಯ್ ಬತಾರೆ ಲಿಕ್ಕಿಯ್ರು ಹೇಳಿರಿ ನಾಳೆ ಸಂಜೆ ಒಳಗೆ ಅನ್. ಫನ್ ಮಾಡಿ ಹೇಳ ಿವ ಫನ್ ಮಾಡಿ ಹೇಳ್ೀನಿ ನಾನು.
ಹ್ಮ ಹಾ.
ಲಿಕ್ಕಿ ಬತೀನಿ ಅಂತ ಅವ್ರರು ಮೂರ್ ಜನ ಬತಾರೆ ಯಾರೋ ಎಷ್ಟ್ ಜನ ಬತಾರ ಗೊತ್ತಿಲ್ಲ ನಾನ್ ಮಾತ್ರ ಅ. ಚೊಡ್ ಕರ್ಕ ತಿಿ ನೇನುೋ ಜೊತೆ ಲನು ಕರ್ಕಾ.
ಅರ್ಣ ಸುದೀಪ್ ನಾನ್ ಚೋಟಾ ನಾನು.
ಚೋಟಾಗಿ ಯಾವನೋ ಹೇಳಿದ್ದು ಚೋಟ ಜೊತೆ ಫಸ್ಟ್ ಮಾತಾಡಿದ್ದು. ಯಾರ ಯಾರ ಕಕಡ ಕಕಡ ಒಲಿ ಮಜಾ ಮಾಡ
ಹ್ಮ.
ಶುಕ್ರವಾರ ಹೋಗಿ ಝೊಮೆಟೊ ಹೊಡಿಯೋಣ ಅಷ್ಟೇ ಹನ್ನೊಂದರಿಂದ ಹನ್ನೊಂದು.
ಹಾ ಅವಡಂತ.
ಸ ಬೇಕಾದ್ರ ಒಂಬತ್ ಗಂಟೆಗೆಗ ಹೋಗಣ ನನ್ ಬೇಕ್ರೆ ನಾನು ಒಂಬತ್ ಗಂಟೆಗೂ ರೆಡಿ.
ಮಡ್ಲಿಪೇಟೆ ಸಿಕ್ತು ಮಡ್ಲಿಪೇಟೆ ಇಲ್ಲಿಂದ ಹ ತ್ರೀ ಅವರ್ ಜರ್ನ ನೂರ ಅತ್ಿನ ಕಿಲೋಮೀಟರ್ ಇತೆ ಹಾ ಮಡಿಕಲ್ ಮಡಿಕ ಂದ ಸ್ವಲ್ಪ ದೂರ ಐತೆ ಮಡ್ಲಿಪೇಟೆ
ಹತ್ತಿರದಲ್ಲ ಒಂದೇ ಟ್ರಿಪ್ ಕಂಡಲ್ಲ ನಾವ್ ಹೇಳ್ತಿರೋದು
ಲ ಮಡ್ಲಿಪೇಟನ ಇಂಪಾರ್ಟೆಂಟ್ ಕಣ ೂರ್ಗಲ್ಲಿ
ಬೈ ನಂಗೆ ಹೇಳ್ ಗೊತ್ತಾ
ಹ್ಮ್
ಹತ್ರದ ಆಗ್ಬೇಕು ಬಜೆಟ್ ಫ್ರೆಂಡ್ಲಿ ಇರ್ಬೇಕು
ಗಾಡಿ ಚಾರ್ಜ್ ಎಲ್ಲಾ ಮೂವತ್ತೈ ಅಷ್ಟೇ ಕಾಲಜಿಗೆ ಹೋಗಬಂದಿನ ಚಾರ್ಜ್ ಹಾಕಿಟ್ಟಿಲ್ಲ ಅಂದ್ರೆ ಚಾರ್ಜ ನೀರ ಹೋಗದಕ್ಕೆ ಎರಡು ದಿನ ಹಂಗೆ ಇ
ನಮ್ ದುಡ್ಡ ಕಿಕೆಟ ಆ ಡ್ಡಕ್ೋ್ತಿೋದ ಹೇಳೇಳ ಕಮ್ಮಿ ದುಡ್ ಬತಿರೋದು ಈರ ಮಾತಾಡ್ತಿೀವಲ್ಲ ಅದಕ್ಕೆ ಹೋ್ತಿರೋದು
್ಮ ಏನ್ ಒಂದ್ಸರ್ತಿ ಮಾತಾಡಿತೇನಪ್ಪಾ
ಬ್ಯಾಕ್ ಗ್ರೌಂಡ್ ಅಲ್ಲಿಂದೆಿಸಜೆಟ್ ಆಗುತ್ತ ಕಮ್ಮಿ ಡ್ಯೂರಷನ್ ಬರುತ್ತೆ ಮತ್ತೆ ಅಂದ್ರೆ ಹತ್್ ಹದ್ ನಿಮಿಷ ಮಾತಾಡಿದ್ರೆ ಎಫೆಕ್ಟ್ ಆಗದೆ ದ್ ನಿಮಿಷ
ಬಿಡು ಐದ್ ನಿಮಿಷ ಹದ್ಿನೈದು ನಿಮಿಷ ಮಾತಾಡಣ
ಇಲ್ಲ ನಿಂದ ಆರ್ನೂರು ರೂಪಾಯ ಏ ಬಂತಲ್ವಾ
ಹ್ಮ್ ನಾ ಮಾತಾಡಿದ್ದೆ ಈಜಂದತ್ರ ಐಚನ ಮಾತ್ರ ಅ ಐನೂರು ಇಪ್ಪತ್ತೊಂದೋ
ಐನೂರ ಇಪ್ಪತ್ತೊಂದು ಅಷ್ಟೇನಾ ಐದ್ ಜನ ಐ ಅದು ಹೋಗ್ಲಿ ನಂದು ನಂದು ಆರ್ನೂರು ರೂಪಾಯಿ ಮೇಲ್ ಬಂತ ನಾನು ಏಳು ಜನ ಜೊತೆ ಮತ್ತೆ
ಹ್ಮ್
ಆರ್ನೂರು ರೂಪಾಯ ಹತ್ರ ಬಂದೈತ್ತು ನಿಮದು ಅವವತ್ತು ಮನೋರ ಇವ ಮನೋರ ಮವತ್ತು ಇದು ಇವತ್ ಮುನ್ನೂರ ಐವತ್ ನಲ್ವತ್ತು ಹ್ಮ್ ಇವತ್ತಿನ ಪೆಟ್ರೋಲ್ಿಗೆ ದುಡ್ಡ ಆಯ್ತು ಅವತ್ತನ್ ಸ್ಟಾಕ್ ಮಾರ್ಕೆಟ್ಗೆ
ಹ್ಮ್ ಹ್ಮ್ ಹ್ಮ್ ಹ್ಮ್ ಮಡ್ಲಿ ಪೇಟೆ ಮಡ್ಲಿ ಪೇಟೆ ಆಯ್ತು ಮಳ್ಳಳ್ಳಿ ಫಾಲ್ಸ್ ಅಲ್ವಾ
ಹ್ಮ್
ಮಳಲ್ಲಿ ವಾಟರ್ಫಾಲ್ಸ್ ಕುಮಾರ್ ಮಳ್ಳಳ್ಳಿ ವಾಟರ್ಫಾಲ್ಸ್ ಅದ ಅದರಿಗಿಂತ ದೂರ ಹ ಇನ್ ಸುತ್ತಡ್ಕೊ ಬರ್ಬೋದ ನಾವು
ಹ್ಮ್
ಹ್ಮ
ಆರಾಮ ಫುಲ್ ಟ್ಯಾಕ್ ಮಾಡಸಿದ್ರೆ ಆರಾಮಾಗಿ ಹೋಗ್ಬರ್ಬೋದು
ಕೋಟೆಪಟ್ಟ ಹ್ಮ ಆಡ್ ಸ್ಟಾಪ್
ಇಲ್ಲ ನೀ ನಿಮ್ಮ ಮನೆಯವ್ರದ್ರಲ್ಲ ಎಲ್ಲಾ ಪ್ರೊಫೈಲ್ ಟಾಸ್ಟ್ ಕಂಪ್ಲೀಟ್ ಮಾಡಿದ್ದಿದ್ರೆ ಮಾಡ್ಬೋದಾಯ್ತಾ
ಹ್ಮ್
ಬಿಳ ಹೋಗ್ಲಿ ಈಗ ಅದೇ ಕಣ ಒಳ್ಳೆ ಪ್ಲೇಸ್ ಇರ್ಬೇಕು ನಮ್ಗೆ ಹೋದ್ರೆ ಲಾಸ್ ಆಗ್ಬಾರ್ದು
ಹ್ಮ್ ಟೆನ್ಷನ್ ಬೇಡ ನನ್ ಲಾಸ್ಟ್ ಮಾಡ್ದಂಗೆ ಏನ ಮುಕರಿ ಬೆಟ್ಟಾ ಮುಕರಿ ಬಟ್ಟಾ ಏನ ನಾವ್ ಬರ್ತೈತ ಮರ ಆನಂದ್ ನ್ಷ್ಟ ್ರೆಂಡ್ಸ್ ಸುರಬಿ ವಾಟರ್ಫಾಲ್ಸ್
ಹಾ
ಆಡ್ ಸ್ಟಾಪು
ಹ್ಮ
ಹೆಲೋ
ನಾಯಿ ಹೊಡೆಲ ಹೋಗಿ
ಏನ್ ಮಾಡಣಪ್ಪಾ ಕಟೆ ಕಟೆ ಬೆಟ್ಟಾು ಹೆಚ್ಚು ಅದು ಆಕೆಡೆನೆ
ಬರತ್ತ ನಾಳೆ ಏನ್ ಕೆಲ್ಸ ನಿಂಗೆ ನಾಳೆ ಏನ್ ಕೆಲ್ಸ ನಾಳೆ ಏನ್ ಕೆಲ್ಸ
ನಾಳೆ ಏನುೂ ಇಲ್ಲ ಸದ್ಯಕ್ಕೆ
ನಾಳೆ ಮಾತಾಡಣ ಈ ಡಿಸ್ಟರ್ಬ್ ಅಲ್ಲಿ ನಾಯ್ದೆಲ್ಲ ಡಿಸ್ಟರ್ಬ್ ಆಗ್ತಿದೆೊ ಕಾಲ್ ಮಾತಾಡು ಸಾಕು ಹ್ಮ್ ಇಲ್ಲ ಎಲ್ಲ ಮಲ್ಕಂಡ ಮೇಲೆ ನೀನ್ ರೂಮಲ್ಲಿ ಇರ್ತಯಾ ಆಲ್ ಮಲ್ಕದ ನೀನು
ಅಣ್ಣ ಹಾಲಲ್ಲಿ ಇರಲ್ಲಣ ಅವಾಗ ಮಾತಾಡಕ್ಕೆ ಆಗಲ್ಲ
ಯಾಕೆ
ಮಾತಾಡಕ್ ಆಗಲ್ಲ ಅವವಾಗ ಓ ಡಿಸ್ಟರ್ಬ್ ಆದ್ರೆ ಏನ ಆಗಲ್ಲ ಮರಿ ನೀನ್ ಟೆನ್ಶನ್ ತೊಗಟೆಯ
ಟೆರೆಸ್ ಹೋಗು
ಈ ಮಳೆಯಲ್ಲಿ ಟೆರಸ್ಗೆ ಹೋಗಿ ಬೇರೆ ಮಾತಾಡ್ತೀನಿ ನಿನ್ಗೆ
ಚತ್ರಿ ಎಡ್ಕ್ಕಾ
ಬಂದು ನಿಮ್ಮ ಅಮ್ಮನಕೊಂಡ ಐತೆ ತಾನೆ ಆಮೇಲೆ ಒಂದಸೂರು ಅಮ್ಮ ಓಟೋ ಹೇಳುತೆಯ
ಯಾಕೆ
ನಾನು ನನ್ನ ನಂಬರ್ ಮತ್ತೆ ಮಮ್ಮನ ಅಕೌಂಟ್ ನಂಬರು ಇಲ್ಲಿ ನಮ್ಮ ಅಣ್ಣಂದ್ರಲ್ಲಿ ಲಾಗಿನ್ ಮಾಡ್ಕೊಂಡು ಮಾತಾಡಿಸತೀನಿ ನಿಮ್ಮ ಅಮ್ಮನ ಅಕೌಂಟ್ ಬಂದಿರೋದೊಡ್ ಡುಡು ನೆನೆ ಇದುಕೊ
ಬೈ ಅದೇ ಮಾಡಣ
ಹಾ
ಆ ನಂದು ನಾ ಅಕ್ಕಂದ್ ಮಾಡ್ತೀನಿ ಮೊದ್ಲು ನಾನು
ಹಾ
ಆಮೇಲೆ ಹೋಕೆ ಆದ್ರೆ ಕೊಡ್ತೀನಿ ಮಾಡ್ಕೊಳ್ಳ ಅಂತ ಇದ್ ಮುಗಸು ಮೊದ್ಲು ನೀನು ನಿಂದಿ ಮುಗಸು ಮೊದ್ಲು ಚೋಟ್ ಇವನು ಪಾವನ್ನ್ ಹತ್ರ ಐತಿ ತೇಜ್ನ್ ಹತ್ರ ಇದೆ ಎಲ್ಲರತ್ರನು ಇದೆ ಅವ್ರದ್ ಮುಗಸು ಮದ್ದು ನೀನ್
ಹಾ ಹಾ ಹಾ ಹಾ ಮುಗಿಸು
ನಾಳೆ ಫುಲ್ ಮುಗಸದೆ ನಾನ ಇವತ್ತ ಐತ್ ಮುಗಿಸ್ತೀನಿ ಬಿಡೋ ಕೊಟ್ಬಿು ಮಾತಾಡ್
ಹ್ಮ ಹೇಳೊ ಮತ್ತತಿದೆಲ್ಲ ಹಮಲಯ ವಾಟರ್ಫೋಲ್ಸ್
ಎಲ್ಲಿರೋದು
ಇಲ್ಲ ಕೂರ್ಗಲ್ಲೇ
ವಾ
ಹಾ ಹಮ್ಮಿ ಅಲಾ ವಾಟರ್ಫಾಲ್ಸ್ ಏನ ಮರಯ ಇದು ಇಷ್ಟಂದು ವಾಟರ್ಫಾಲ್ಸ್ ಒಯೆ ಸಾಯೇಹಾಯ್ತು
ಹ್ಮ್
ರಿವ್ಯೂಸ್ ಮಗ ಸೆಕ್ಸಿ
ಹ್ಮ
ಹಾ ಹಾ ಹಾ ಫಾಲ್ಸ್ ಈಸ್ ಒನ್ ಆಫ್ ಟಾಪ್ ಕರ್ನಾಟಕ ಮಸ್ಟ್ ವಿಿಸಿಿಟ್ ಇನ್ ಮಾನ್ಸೂನ್ ಮಸ್ತ್ ಇದಲ್ಲ ಎಲ್ಲಾ ಫೈವ್ ಸ್ಟಾರ್ಸ್ ಇದಕ್ಕೊಂದಂದು ಓವರ್ ವ್ಯ್ ಹಾಕಿರ್ತನ್ಂತಡಿ ಎಲ್ಲಾ ಅದಕ್ಕ ಹೋಗಣ ನನ್ನ ಅಕ್ಕನಂತ
ಕಾಸರ್ಗೋಡ ಹತ್ರತ್ರ ಅಲ್ವಾ ನಮ್ಗೆ
ಹ್ಮ್
ಕಾಸರಗೋಡ ಅಲ್ಲಿಂದ ಎಷ್ಟು
ಕಾಸರಗೋಡಲ್ಲಿ ಏ ಬಾರ್ಡರ್ ಹತ್ರ ಅಲ್ವಾ ಹತ್ರನೇ ಇರುತ್ ತೆ
ನೂರ್ ಕಿಲೋಮೀಟರ್ ಐತೆ ಕಾಸರ್ಗೋಡ್ ಇಲ್ಲಿಧ ನನ್ ಕುಶಾಲ ನಗ್ರ ನೋಡ್ಬೇಕಂಡ ಒಳ್ಳೊಳ್ಳೆ ಪ್ಲೇಸ್ ಇದೆ ಅಲ್ಲಿ
ಇನ್ನುಾ ಮಕ್ಕಳ ಗುಡ್ಡಬೆಟ್ಟಾ ರಿವ್ಯೂಸ್ ಹೂ ಹೂ ಎ ಲೋ ಎಷ್ಟ್ ಪ್ಲೇಸ್ ಇದಾವ್ ಮಾರಾಯ ಲೋ ಎನ್ನ ಮೂರ್ ದಿನ ನಾಕ್ ದಿನ ಬೇಕಣ ಇವೆಲ್ಲಾ ನೋಡ್ಬೇಕ್ ಅಂದ್ರೆ ಹಾ
ನೋಡ್ ನೋಡ್ ನಾಳೆ ಕನ್ಫರ್ಮ್ ಮಾಡ್ಲಿ ಲಿಕೀಗ್ ಫೋನ್ ಮಾಡೋ
ಹಾ